ಹಲೋ ಕುಂತಿದೀವಿ ನೋಡ ನೀವೇನ್ ಮಾಡತ್ತೀರಿ
ನಾವು ಸುಮ್ನೆ ಕುಂತೇವ್ರಿ ಚಾ ಕುಡುದ್ರಿ
ಹಂದು.
ನಮ್ದ್ ಆಗೇತ್ ನೋಡ್ರಿ
ಹ್ಮ ಚಾ ಜೊತೆ ಬಿಸ್ಕಿಟ್ ಇದ ಇದ್ವು ಬಿಸ್ಕಿಟ್ ತಿಂದೇವು್ ನೋಡ ನೀವ ನ್ ಮಾಡಿದ್ರಿ
ಇದು ಏನದ ಖಾರಿ ಅಂತಾರಲ್ರಿ ಖಾರಿ ಅವನ್ ತಿಂದೇವಿ ನಮ್ಮಮ್ಮಿ ಬೇರೆಯವರು ೊಳಗಿರ್ತಾರೀ
ಹೌದಾ ನೀ ಎನ್ ಇರ್ತಿೀ ಮತ್ತ ಹೌದಾ ಹೆಂಗೈತ್ ನಿಮಪಿಜಿ
ಎಲ ಐತ್ರಿ
ಊಟ ಚಲೋ ಕೊಡ್ತಾರಾ
ಹಾ ಚಲೋ ಕೊಡ್ತ್ರಿ ಸಂಡೆ ಅಷ್ಟ ನಾವ್ ಬೇರೆ ಕಡೆ ಹೋಗ್ಬೇಕ ಅತ್ರೈತಿ ನಲ್ಕು
ಅವತ್ ಊಟ ಇರುದಿಲ್ಲನಾ ಸಂಡೇ ಹ್ಮ್ ಹ್ಮ್ ಡೈಲಿ ಊಟ ನಾನ್ ವೆಜು ಕೊಡ್ತಾರೆ
ತರ್ಸಡಿ ಅಷ್ಟೇ ನಾನ್ ವೆಜ್ ರೀ
ತರ್ಸಡನ ಇನ್ಸಡೆನು ಹೌದಾ ಹ್ಮ ಹ್ಮ್ ಸಂಡೆ ಹೊರ್ಗ ಹ್ಮ್ ನಿಮ್ಮ ಮಮ್ಮಿದು ಬರ್ತಾರ ಯಾವಾಗಾರ ಇನ್ ನೀನೋ ಹೋಗಿರ್ತೀಯೋ
ನಾನು ಹೋಗಿರ್ತೇನ್ ರಿ
ಹ ಬರಂಗಿಲ್ಲಾನ ಅವರು
ಬರ್ಬೇಕಲ್ಲಾ
ಹ್ಮ ಹ್ಮ್ ಅದುರಬದ
ಹ್ಮ್
ಹ್ಮ್ ಹ್ಮ ಮೂೂರಗ
ಸ್ಕೂಟಿ ಐತ್ರಿ ಮನ್ಯಾಗಾದ್ರೆ ಅವ್ರಿಗೆ ಹೊಡಕ್ ಬರಲ್ಲ.
ಹ್ಮ್ ಏ ಉಡತಿಲ್ ಮರ್ಲು.
ಹೊಡಿತೇನ್ರಿ
ಹ ಮಾಡಿದ್ದೇ ನೀವ್ಡದ್ ರಾತ್ ಬಣ್ಣಿ ಮ ನಮ್ಮ ಅಡಡಿಲಿ ಕೂಡ ನಡಿದ್ದೀವಿ ನಿ ಮಮ್ಮಿಿನ ಏನ ಕರ್ಕೊಂಡ ಬ್ಯಾಳು ಹ
ನ ಕಲ್ಲದ ನಾನಾನು ಕಲ್ತ್ ನಮ್ ಮಮ್ಮಿಗ್ ಕಲ್ಸ್ಬೇಕಂತ್ ಮಳದರಿ ಟೈಮ್ ಸಿಗಾತಿಲ್ರಿ ನಂಗ
ಯಾವಾಗ ರಜಾ ಇರ್ತತ್ತಲ್ಲ ಅವಾಗ ಟ್ರೈ ಮಾಡ್ಬೇಕ.
ಹಾ ರೀ.
ಹ್ಮ್ ನಿನ್ ಫ್ರಂಡ್ಸ್ ಇಲ್ಲ ಧಾರವಾಡ ದೋರ.
ಹಾ ರೀ ಧಾರವಾಡ ಒಳಗ ಬ್ಯಾಂಗ್ಳೂರ್ ಒಳಗ ಹೋಗ್ಬೇಕ ಇರ್ತಾಳ. ಇನ್ನು ಇನ್ ಸ್ವಲ್ಪ ದಿನಕ್ಕ ಇಲ್ಲೇ ಬರ್ತಾಳ್ ರಿ.
ಎಲ್ಲರಡ್ಕ್ಕ ಹ್ಮ್ ಹ್ಮ್. ಏನ್ ಕಲಿತೀನಿನು.
ಬ ಸಿ ಏ ಕಲಿತೇನ್ರಿ.
ಯಾವ ಕಾಲೇಜ್ ನಿ ಜಸ್. ನಮ್ಮ್ ಫ್ರೆಂಡ್ನ್ ಮಗಳು ಹೋಗಬೇಕು. ತಲ್ಲವಾ.
ಹೌದ್ರ ಅಕಿನ್ ಕರಿ. ಹತರ ರ.
ನಾಕನ್ನು ಬಿಸಿ ಏನ ಮಾಡ್ಯ.
ಹ್ಮ್ ಹ್ಮ್ ನಮ್ದ ಫ್. ಫೋರ್ತ್ ಸೇಮ್ರಿಗ.
ಸೆಕ್ಷನ್ನ.
ಬಿ--ಬಿ ಬಿ.
ಬಿ ಏನಾ. ಕಿಪ್ಸಿ ಕಂಟ್ರಡ್. ಮಗ್ಳುದ್. ಸೆಕೆಂಡರ್ ಬಿ ಸಿ ಏನ್ನ ಹಚ್ಕೊಂಡಾಳದ. ಳೆ ಯಾದ ಕಾಲೇಜ್ಗ.
ಹಾ ರೀ.
ಏನ್ ಫಾಸ್ಸೆಮ್ನೆನ್ರಿ ಆಕಿ.
ಹ್ಮ ಫಸ್ಟ್ ಸೆಮ್ ಈಸರು.
ಹ್ಮ್ ಹ್ಮ್.
ನೀನ್ ಫೋರ್ಸೆಮ್ಮೇನಾ.
ಹಾ ರೀ.
ಹಂಗೀಜಿ ಅನ್ನಿಸ್ತ.
ಟಫ್ ಐತ್. ತ್ರಿ
ಟಫ್ಫಾಯ್ತಾ.
ಹ್ಮ್ ಹಂಗ ಈಸಿ ಈಸಿ ಅಂತಾರ್ರೀ ಆದ್ರ ಟಫ್ ಐತ್ರಿ ಅಂತ.
ಇಂಜಿನಿಯರಿಂಗ್ ನ್ನಾ. ನೆಕ್ಸ್ಟ್ ಅದಾ ಅಲ್ಲ. ಮಟ್ಟಫ್ ಇದ್ದೇ ಇರ್ತತ್ ಮತ್ ತ್
ಹ್ಮ್
ಹ್ಮ್ ಅದನ್ ಮಾಡ್ಕೊಂತ ಸ್ ಸೈಡ್ ಯಾವಾರ ಕೋರ್ಸ್ ಮಾಡ್ಕೋಬೇಕು ನೀವು
ಈಗ
ಹ್ಮ್ ಹುಡುಕ್ರಿ ಯಾರು ನಿನ್ ಫ್ರೆಂಡ್ಸ್ ಇದು ಹೇಳ ಯಾರ್ ರ ಒಂದ ಕರೆಕ್ಟ್ ಅನ್ಸುದು ನೋಡ್ಕೊಂಡ್ ಎಲ್ಲಾರೂ ಮಾತಾಡ್ಕೊಂಡ ಹಚ್ಕೋರಿ.
ಹಾ ರೀ
ಆದ್ರ ಮುಗಿತಿತ್ತರ ಮತ್ ಬಿಸಿ ಏನಿ
ಹ್ಮ್ ಇನ್ ಫಸ್ ಮುಗುಸ್ಕೊತೀನ್ರಿ ಆಮೇಲಲ್ಲೇ
ಅದು ಅದು ಕೊಡೆ ಮಾಡ್ಕೊಳಕ್ ಬರಂಗಿಲ್ಲಾನ
ಹಂಗ್ ಬರ್ತೆೇತ್ರಿ ಆದ್ರ ಫೈನಾನ್ಸ್ ಚಲೋ ಮಾಡ್ಕೊಬೇಕ್ರೀ. ಮತ್ತೆ ಎರಡು ಆದ್ರೆ ಬ್ಯಾಲೆನ್ಸ್ ಹಾ ಬೇಕಲ್ಲ ರೀ
ಬ್ಯಾಲೆನ್ಸ್ ಆಗೋಹಂಗಿದ್ರೆ ಹಚ್ಕೊಳಕ್ ಅಡ್ಡಿ ಇಲ್ಲ. ಒಮ್ಮೆ ಮುಗಿತಾವೇ. ಅಂದ್ರ ಮತ್ ಬೇರೆದಕ್ ಟೈಮ್ ಸಿಗ್ತೇತ್ ನಿಮ್ಗ್ ಮಾತ್
ಆ ರೀ ನಾವಾಗ್ ನೋಡ್ತೇನ್ರರಿ ಏನ್ ಮಾಡ್ಬೇಕ್ ಬೇಕಂತ
ಹ್ಮ್ ಅದ ಕೇಳಿ ಹ್ಮ್ ಹ್ಮ್ ಹ್ಮ್ ಹಂಗ್ ಮಾಡ್ಕೋಬೆಕ್ ಹ್ಮ ಸರ್ ಸ್ ಗೇ ಟೀಚರ್ಸ್ಗೆ ಕೇಳ್ಕೊಬೇಕ ಯಾರಿಗ್ಯಾರ
ಹ್ಮ್
ಕೇಳ್ಕೊಂಡ್ರ ಅಂದ ಅವ್ರ ಏನ್ ಹೇಳ್ತಾರ ನೋಡದಾ ಅದ್ರ ಮ್ಯಾಲ್ ಹಚ್ಕೊಬೇಕು ನೀವು ಹ್ಮ್ ಯ ತರಂಗ್ ಕೇಳಿದ್ರ
ಹ್ಮ್ ನಿಮ್ ಮನೆಯೋಲಗಿಲ್ಲ ಆರಾಮ್ ರಿ
ಹ್ಮ್ ಎಲ್ಲರ್ ಎಲರು ಆರಾಮಾಗಿದರ್ ನೋಡುವ
ತರೀ
ನಮ್ಮನೆಯವರ ಡ್ಯೂಟಿಗ್ ಹೋಗ್ಯಾರ
ಹ್ಮ್
ಹುಡುಗುರ ಹಬ್ಬಕ್ಕಿ ಇದು ಹೋಗ್ಯ ನುಗ್ಗಿಕೇರಿಗೆ ಒಬ್ಬಮ್ಮನೆಯೊಗ ಅದಾನ
ಕರಡಿ ನಿಮ್ದಾ
ತ ನಮ್ಮದು
ಹ್ಮ ಹ್ಮ್
ಒಬ್ಬ ಹುಡುಗ ಒಬ್
ಹಾ ರೀ
ಹ್ಮ್ ಬರ್ತ ತಿರನ್ ಈ ಸೈಡ್ ಎರಾಕ್ ನೀವಾನ್ ಸಂಗೋಳ ರಾಯ ನಗರ್ ಕ
ಹ್ಮ್ ಬರ್ ಬರ್ಬೇಕ್ರೀಂತಿ ಮಂಸತನೂ ಬಂದಿಲ್ಲ ನಾನ್
ಬಂದವ್ರ ನಮ್ಮ ಮನೆಗೆ
ಹ್ಮ್ ಬಿರಿಯಾನಿ ಮಾಡ್ಬೇಕ್ ನೋಡ್ರಿ ನೀವ್
ಬಾ ಬಾ ಸಂಡೆ ಬಾ ಅದ್ರ
ಹ್ಮ್
ಸಂಡೆ ಬಂದಿ ಅಂದ್ರೆ ಮಾಡ್ತೇನೆಂತೆ
ಮರ ದಿನ ಮಾಡದೇಏನ್ರಿ
ಯ್ಯಾರ ದಿನ ಮಾಡೋದಿಲ್ಲ ಚೆ ಹೆಚ್ ನಾವು ಸಂಡೆ ಅಷ್ಟ ನಿಮ್ಗೂ ಸಂಡೆ ಕಾಲೇಜ್ ಶುಟ್ಟಿ ಇರ್ತತನ ಅಲ್ಲಾ
ಹಾ ರೀ ಸುತಿ ಇರ್ತೇತ್ರಿ
ನೂ ಇರಂಗಿಲ್ಲ ಹೆಂಗು
ಹ್ಮ್
ಮತ್ತೆ ಬಂದು ಕಾಲ್ ಮಾಡ ಹ್ಮ್ ಊಟ ಮಾಡ್ರಂತ
ತಿನ್ನೋಡಿರಿಂಗರ್
ಹ್ಮ್ ಹ್ಮ್ ಬಾಯ್ ಸಂಡೇ
ಹ್ಮ್ ಮೋಟಕ್ಕೆ ಹ ಅತ್ತಕ್ಕ ಏನ್ ಮಾಡ್ತೀರಿ
ಹ ಈಗ್ ಮಾಡ್ಬೇಕ್ ನೋಡುವ ರೊಟ್ಟಿ ಮಾಡ್ಬೇಕಕ್ ಮಾಡಿದ್ರ ಸಂಜಿಕೆಗೆ ಬೆಳಿಗ್ ಮಾಡಿಲ್ಲ ರೊಟ್ಟಿ ಮಾಡಿ ಪಲ್ ಏನಾರ ಕೈಪಲ್ ಮಾಡ್ಬೇಕಕ್ ನೋಡ್ಬೇಕಕ್ ಏನ್ ತರ್ತಾರ ಮಾರ್ಕೆಟ್ಗ ಹೋಗ್ಯಾರ. ಹ್ಮ್ ತಂದ. ಪ್ಲೇ. ಮಾಡ್ಬೇಕು.
ರೊಟ್ಟಿ ಮದಿ ಚಪಾತಿ ಮಾಡ್ಬಿಡ್ರಿಪ್ಪಾ.
ಹ ನಮ್ಗ್ ರೊಟ್ಟಿನ ಸೇರ್ತಾವ ರೊಟ್ಟಿ ಮಾಡ್ತೇವ್ ನಾವವು ದಿನಾ ಚಪಾತಿ ಆಾಗರ ಅಷ್ಟ ಮಾಡಿರ್ತೇನ್.
ರೊಟ್ಟಿ ಟಫ್ಗಿಲ್ರಿ.
ಇಲ್ಲ ಇಲ್ಲ ರೊಟ್ಟಿನ ಅರ್ಜೆಂಟ್ ಅರ್ಜೆಂಟ್ ಆಗ್ತವ ನಮಗ್. ಚಪಾತಿನ ಲೇಟ್. ದಿನಾ ಹೆಚ್ಚಿಗೆ ರೊಟ್ಟಿಯ ಮಾಡಡ್ತೇವ ನಾವು ಚಾಗಿ ರೊಟ್ಟಿನ ಮಾಡ್ಬಿಡ್ತೇನೆ ಹ್ಮ್. ಪತ್ಯವಾಗ ನ ಅಷ್ಟೆ.
ಅಂಕಲ್ ಅದು ಟಿಫ. ತಿನ್ ತಗೊಂಡ್ ಹೋಗ್ತಾರಾ.
ಇಲ್ಲ ಇಲ್ಲ ಎಲ್ಲ ಲೋಕಲ್ಟ್ಟ. ಬಿಟ್ಟಿರ್ತತೆ ಅವದೇ ಸಂಂಗಾಯ ಮನೆಗೆ. ಬರ್ತಾರೆ.
ಹ್ಮ್ ಹ್ಮ್.
ಹೊರಗೆ ಹೋದ್ರಷ್ಟ ಅಲ್ಲೇ ಹೊರಗೆ ಊಟ ಮಾಡ್ತಾರ. ಯಾವ್ದಾರ ಊರಿಗೆರಿಗೆ ಹೋದ್ರ ಇಲ್ಲಾ ಅಂದ್ರ. ಮನೆಗೆ ಬಂದಿರ್ತಾರ.
ಹ್ಮ್ ಹ್ಮ್
ಬಸ್ಸಗ್ ಹೋಗ್ತೇನ್ ಕಾಲೇಜ್ಗ ಪಿ ಜಿ ಸಮೀಪ ಆಯತು ದೂರ ಆಯ್ತು
ಸನಿ ಪೈತ್ರಿ.
ನಡ್ಕೊಂಡು ಹೋಗ್. ರ ಹ್ಮ್ ಹ್ಮ್ ಹಾ ಹ್ಮ ಸಮೀಪ ಆಂಗ ಮಾಡ್ಕೊಂಡೆನ ಪಿ ಜಿನ ಹ್ಮ್. ಹ್ಮ್ ಚಲೋ ಐತಿ ಪಿಜ್ಜಾ ಕೂಟ ದಿನ.
ಹಾ ಚಲೋ ಐತಿರಿ ಒಂದೊಂದ್ಸತಿ. ಅಷ್ಟ ಏನೋ ಉಪ್ಪ. ಏನು ಹತ್ತಿರಲ್ಲ
ಹಂಗ ಮತ್ತದ ಪಿ ಜಿ ಊಟ ಅಂದ್ರ
ಹಾ ರೀ
ಂ ಆಂಗಿಲ್ಲ ಹಂಗಗೆ ತರನು
ಹೊರಗ ಇರುದ ಚಲೋರಿಪ್ಪ ಆದ್ರ
ಮಕ್ಕೆ
ಅಂದ್ರ ನಮ್ ವ್ಯಾಲ್ಯ ಗೊತ್ತಾಯ್ತತ್ ಮನದವ್ರಗ
ಮನದವ್ರಗ್ ಗೊತ್ತಕೇತಿ ಮನಿಯವ್ರ ವ್ಯಾಲ್ಯೂ ನಿಮಗ್ ಗೊತ್ತಾಗಂಗಿಲ್ಲ
ಅದು ಗೊತ್ತಾಗ್ತತ್ರಿ ಇದು ಗೊತ್ತಾಗ್ತಿ
ಅದು ಗತ್ತ ಆಗುದಿಲ್ಲ ಅದು ದ್ವೇಷ ಬಾಳ ಇರ್ತೇತ್ ಮನಯನ್ನ ಅವ್ರ ಮೇಲೆ ಅದಕ್ಕ ತೀರ್ಸ್ಕೊೊಳ್ಳೋದಿ ಇರ್ತೈತ್ ಅ ಹೌದಿಲ್ಲ
ಅವ್ರಗೂ ನಮ್ ಬಾಲ್ಯ ಗೊತ್ತಾಗ್ತೇತಿ ನಮ್ಗೂ ಅವ್ರ ಬಾಲ್ಯ ಗೊತ್ತ.
ಹ್ಮ್. ಹುಡ್ಗ್ಯಾರನ ಮದ್ವಿ ಮಾಡಿ ಕೊಟ್ಟಟ್ಬ ಬಿಡ್ತಾರಲ್ಲಾ ಹಂಗ ಬಡ ಬಡ ಕೊಟ್ಬಿಟ್ರ ಅಂದ್ರೆ ಏನ್ ಮಾಡ್ತವಿ.
ಹಂಗ್ ಕೊಡಂಗರ್್ದ ನಮ್ಮ ಮನ್ಯಗ ನೋರು.
ಕಡ್ಸಾಕ್ತ್ರ ಜಲ್ದಿನ ಕೊಡ್ತಾರ ಯಾರ್ ಮನ್ಯಾಗಾದ್ರರುನು. ಇಟ್ಕೊಂಡ್ರೆ ಏನ್ ಮಾಡೋದು ಬಿಡ ಯಾವಾಗಿದ್ರು. ಕೊಡದ ಸುಮ್ಕೋಟಕ್ ಮದ್ವಿ ಮಾಡಿಬಿಟ್ರ ನಮಗು ಚಿಂತೆತ್ ಬಿಡ್ತೇ ತೀರ ಅವ್ರರ್ ನಾವ್ರ ಆಾಮ್ ಇರ್ತೇವ ಅಂತಾರ ಅವ್ರು.
ಇಲ್ಲಾರಿೀ ನಮ್ಮ ಮನ್ಯಾಗ ಡಿಫ್ರೆಂಟ್. ತದಾರ.
ಹ್ಮ್ ಡಿಫ್ರೆಂಟ್ ಇಲ್ಲ ಬಾಳತಲ್ಲಿ ತಿನ್ನಕತ್ತರಿ ಅಂದ್ರ ಹಂಗ ಮಾಡಿ ಬಿಿಡ್ತಾರ
ಹ್ಮ್
ಹ್ಮ್ ಹುಷಾರಿ ಇರ್ಬೇಕಾಗತ್ತೆ ಒಡಸಿಡ.
ಚಲ ತಂಗ ತ್ತೇನ್ಟ ನಾನ
ತಾರ. ಎಲ್ಲಾ ಮಾಡ್ಬೇಕ. ಓದದುೊಂದ ಇರಂಗಿಲ್ಲ.
ಹ್ಮ.
ಹೇಳಿದ ಮಾತು ಕೇಳ್ಬೇಕ ಹೆಲ್ಪ್ ಮಾಡ್ಬೇಕ ಏನ್ ಹೇಳಿದ್ರು ಹೂ ಅನ್ಬೇಕು.
ಹಾ ರೀ.
ವರ್ತತೆಲ್ಲ ಓದ್ತೇನೆ ಓದ್ತೇನೆ ಅಂತಂದ ಬರ ಓದ್
ದು ತರಗೆ ಪಾಯ ್ಯುಚರ್
ಫ್ಯೂಚರ್ ಇರ್ತೈತಿ ಮನೆಯನ ಅವ್ರದ್ದು ನೋಡ್ಬೇಕಲ್ಲ ಹ್ಮ್ ಮತ್ತೆ ಬ ಓದ್ಕತ್ತೇನ ಅಂತಂದ ಬೇ ಓದ್ಕ ಓದ್ಕೊಂತ ಹೋದ್ರ ಅವದ್ದ ಯಾರು ನೋಡ್ಬೇಕಕ್
ಹ್ಮ್
ಮತ್ತೆ ನಿಮನ್ಯಾಗ ಯಾರಾರ ಬರ
ನಮ ಮನ ಆಗ ನಮ್ಮ ಪಪ್ಪಾ ಮಮ್ಮಿ ನಮ್ಮ ಅಕ್ಕ ನಮ್ಮ ಅಣ್ಣ.
ನೀವ. ಹ್ಮ್ ಹ್ಮ್ ಅವರಿಬ್ರು ಏನ್ ಮಾಡತಾರ.
ಇಂಜಿನಿಯರಿಂಗ್ ರೀ. ಒಬ್ರದ. ಜಾಬಿಗೆ ಹೋಗ್ತಾಳ ರಿ ಈಗ ಅಕಿ.
ಹೌದನ ಹ್ಮ್ ಹ್ಮ್ ನಿಮ್ಮ ಪಪ್ಪ. ಪ ಏನ್ ಮಾಡ್ತಾರ.
ನಮ್ಮ ಪಪ್ಪಾ ಪೊಲೀಸ್ ಅದಾರೀ.
ಹೌದನ. ನಿಮ್ಮ ಮಮ್ಮಿ.
ನಮ್ಮ ಮಮ್ಮಿ ಟೀಚರ್ ಅದಾರಿ.
ಹೌದಾ. ಚಲೋ ಬಿಡ ನಿಮ್ದ ಹಂಗಂದ್ರ. ಹ್ಮ್ ಫ್ರೆಂಡ್ಸ್ ಎಷ್ಟ ಮಂದ ಇದಿದ್ದೀರಿ ಇಲ್ಲಿ ರೂಮ್ನ್ಯಾಗ.
ಇಲ್ಲಿ ನಾಲ್ಕ್ ಜನ ಅದೇವ ನೋಡ್ರಿ.
ಹ.
ಹ್ಮ್ ನನ್ನ ಹಿಡದ ಐದ್ ಜನ.
ಐದ. ಮಂದಿ ಏನು ಒಂದ ರೂಮ ಒಳಗ.
ಹಾ ರೀ ದೊಡದೈತ್ರಿ ರೂಮ್.
ಹೌದನ ಕಾಟ್ ಅದು ಸಪ್ರೇಟ್ ಇಟ್ಟಿರ್ತಾರ. ಪಿ ಜಿ ಅಂದ್ರ
ಹಾ ಸಪ್ರೇಟ್ ಅದಾವ್ರೀ.
ಎಲ್ಲಾರ ಜೊತೆ ಅಡ್ಜಸ್ಟ್ ಆಗಿರ್ಬೇಕ ಅದ್ಕ್. ಅಂದ್ರ ಕರೆಕ್ಟ್ ಹೋಗತೇತಿ ಅವ್ರ ಚಲೋದಾರ ಇಲ್ ನಿನ್ ಜೊತಿರ ಈರ್ವರ.
ಬ್ರೋ ಒಂದೊಂದ. ತರ ಅದ್ರರಿ.
ಹಂಗ ಅವರ ಬ್ಯಾರೆ ಬ್ಯಾರೆ ಕಡೆಯಿಂತ್ರ. ಕೂಡಿರರ್ತಾರ. ಎಲ್ಲಾರೂ ಒಬ್ಬೊಬ್ರು ಚಲೋ ಇದ್ದವ್ರಕೂ ಕುಡಿರತರ ಒಬ್ಬೊಬ್ಬ್ರ ಅಡ್ಜಸ್ಟ್ ಆಗ್ಲಾರದವರು ಇರ್ತಾರ. ಹ್ಮ್ ನಮ್ಮಷ್ಟಕ್ ನಾವ್ ಇದದ್ ಬಿಡ್ಬೇಕ ಸುಮ್ದ ನಮ್ದ ಅಭ್ಯಾಸ ಏನ ನಾವೇನಂತಂದ ಹ್ಮ್. ಸೂಟಿ ಯಾವಾಗ ಈಗ ನಿಮಗ್?
ಹ್ಮ ಇನ್ನೊಂದ್ ವಾರ್ ಬಿಟ್ಟು ಸುಟ್ಟಿ ನೋಡ್ರಿ ನಮ ಈಗ ಇನ್ನೊಂದ ಎರಡು ಎಕ್ಸಾಮ್ ಅದಾವ್ರಿ ನನ್ಗ ಹ್ ಮುಗುದ್ಮೇಲೆ ಸುಟ್ಟಿ ಕೊಡ್ತಾರೆ ಕೊಡ್ತಾರ
ಸುಟ್ಟಿ ಕೊಟ್ರ ಅಂದ್ರೆ ಊರಿಗೆ ಹೋಗತೇನೆ ಹ್ಮ್ ಎಷ್ಟ ದಿನ ಹೋಗ್ತಿ
ಒಂದ್ ಹತ್ತು ದಿನ ರೀ
ಆಗ್ತೇ ನ ಆಗ್ತೇನಾ ಸೂಟಿ ಎಷ್ಟ್ ದಿನ ಇರ್ತತಿ ಹದ್ನೈದು ದಿನ ಸುಟಿ ಅನಾ ಹ್ಮ್ ಹ್ಮ್ ಮತ್ ಜಲ್ದಿ ಬರ್ತ ಹತ್ತನ ಹತ್ತನ ಆಗಿಂದ
ಹಾ ರೀ ಬರ್ಬೇಕ್ರಿ
ಹೋಗಿಂದ ಮತ್ತ ತಲ್ಲಿಂ ಎಲ್ಲರ ಹೋಗ್ಬೇಕು ಹೊರಗ ಏನ
ಪ್ಲಾನ್ ಮಾಡೇವ್ರಿ ದಂಡೇಲಿಗ್ ಹೋಗ್ಬೇಕಂತ ಏನನ ತಿ ಗೊತ್ತಿಲ್ಲ
ದಾಂಡೇಲಿ ಪ್ಯಾಕೇಜ್ ಹೆಂಗ ಐತಿ
ತೌಸಂಡ್ ಫೈವ್ ಹಂಡ್ರೆಡ್
ತೌಸಂಡ್ಫೈವ್ ಹಂಡ್ರೆಡ್ ಒನ್ ನೈಟ್ ಆಣ
ಹ್ಮ್
ಒಂದ್ ನೈಟ್ ಮಾರನೇ ದಿನ ಚೆಕ್ ಔಟ್
ಹಾ ಅ ಸತರಿ
ಹ್ಮ್ ಹ್ಮ್ ಒಬ್ರಿಗೆ ತೌಸಂಡ್ ಫೈವ್ ಹಂಡ್ರೆಡ್
ತ್ತರಿ
ಹ್ಮ್ ಚಲಣ ಅಲ್ ಮತ್ತ
ನಮ್ಮ್ ಮನದವ್ರ ಹೋದ್ರ ಏ ನಮ್ಮ ಮನವ್ರ ಹ್ಮೂ ಅಂದ್ರ ಹೋಗತೇನ್ರಿ
ಹೌದನಾ ಫ್ರೆಂಡ್ಸ್ ಜೊತೆ ಹೋಗಕನಾ ಮನಯನೋ್ರ ಜೊತೆಲ್ಲ
ಅಲ್ಲಾರಿ
ಹೌ ಕಳಿಸಸ್ತಾರನ ಫ್ರೆಂಡಸ್ ಜೊತಿ
ಹಾ ಕಳಸ್ತಾರ್ರಿ
ಹ್ಮ್ ಹ್ಮ್ ಹೋದ್ರಂದ್ರ ಒಂದಿನ ಬಿಡ್ತಾರಂಗಂದ್ರ ಅಲ್ಲೇ ಇರುವ ಆಗ್ತತ್ತ ಅಲ್ ಮತ್ ನೀವು ಹ್ಮ್ ಹ್ಮ್ ನಮಗ ಸಮೀಪ ಐತಿ ಧಾರ್ವಾಡಕ್ಕೆ ದಂಡೇಲಿ ಹ್ಮ್ ನೀನು ಇಲ್ಲೇ ಇರ್ತಯಲ್ಲ ಬಿಜಿಯೊಳಗೆ ಗೊತ್ತಿರ್ಬೋದು ನಿಂಗು ಹ್ಮ್ ನಾವವು ಒಂದು ಹೋಗ್ಕ್ಗತಿ
ಹೋಗ ಬರಿ